ಏನ್ ನಡತತ್ ಪರ್ಸು ಹೌದಾ ಅಭಿಮ್ಮ ಅದು
ಹ್ಮ ಹ್ಮ
ಹ್ಮ ಅಂತ ಬರ್ತದಂಬಾರ
ಯ ಹಂಗಗೆ ನಾನು ಜೊತೆಗ ಇರ್ತಾನ ಆಯ್ತಪ್ಪಾ ನಿಂದ
ಹಗೆ ನಂದ ಆಯ್ತಪ್ಪ ಏನ್ ಮಾಡಕತ್ತ
ಮಕ್ಕಂದ ಇದಿದ್ದೆ ತಂಡಿ ಬಿಟ್ಬಿಟ ನಾನ್ ಮಳೆ ಬಂದದ ಈ ಕಡೆ
ಹೌದ ಮರಯ ಇತ್ತಂಡನ್ಂತಂಡ
ಈ ಎಮ ಕೊತಕ್ಟಲ್ಲ ಫ್ಯಾನ್ನ್ನ ತಂಡಿ ಇಕ್ಕನ ತಂಡಿ
ಹೌದಾ
ಹ ಮಂಜುನ ಮಂಜು ಇಲ್ಲ ಇದ್ದೇನೆ ಮಂಜು
ಮುಂದು ಯಾರು ಗೊತ್ತಿಲ್ಲ
ನಮ್ಮ್ ಆಸ್ಲಲ್ಲಿ ಬಂದಿ ಬ ನೀವು್ ಒಂದ್ಸರ ಅಲ್ಲಾ
ಹೌದಾ ಆ ಮಂಜುನಾ
ಹಾ ಅವನೇ ಚಂಬಾರಿ ಮಂಗ ಹಾ
ಹ್ಮ್ ಒಂದಾಣ ಗೊತ್ತು ಅಯ್ಯೋ ಉದಾರತದಣ ಮಾಡಳಿ ಬರ ಬಲ ಸಾಕಾಯಬಿಟ್ಟದ ನಮ್ ಇದ್ರ ಒಂದು ಬರ್ಲೆಗ ಶೇಂಗ ಬಿತ್ತೀವಿ
ಹೌದಾ ಹಾ ಅವೌ ನ್ ಮಂಜು ಬರೀ ಬಿಲ್ಡಪ್ ಕೊಡ್ತನ್ ಬಿಡು
ನನ್ಗೇನ್ ಗೊತ್ತಾನ ನನ ಗೊತ್ತ
ಹ ಮಕ್ಕಂದನ ಎದಳ ಆಗಲ್ಲ ಮುಂಜೆರಡದ ಇಐವತ್ತಾಗ ಮಕ್ಕಂದನ ಅವನು
ಹೌದಾ
ಹ್ಮ್ ಏನು ಬೆಳೆ ಚೆನ್ನಾಗಾಗಿದೆಾವ
ಹ್ಮ್ ಚೆನ್ನಾಗೈತಾನ
ಹತ್ತಿ ಪತ್ತಿ ಎಲ್ಲಾ ಚೆನ್ನಾಗಿ ಬೆಳದಾವ
ಹ್ಮ್ ಚೆನ್ನಾಗ್ಬದು
ಹದ ್ರ ಇಲ್ಲಿ ದಿನ ಮಳೆ ಬರಲ್ಲ ಸುಮ್ಮ ಅನ ನೋರ್ತದೆ ಬಂದ್ ಆ್ತದೆ ಇ ಶವರ್ಪುರಲ್ಲಿ
ಹೌದಾ
ಬರೀ ಡಮ್ ಮಾಡ್ತೇಾನ ಗುರು ಬರೀ
ಏನಾನ ಗೊತ್ತಲ್ಲಪ್ಪ ಯಾರ ನಾನು
ಹೌದಾ ಇಲ್ಲಿ ನಮ್ಮ ಮಾಸ್ ನಮ್ಮಸ್ ಇದಾನೆ ಬೇಳ್ ಮಾಡ್ಯಾರಂತೆ ಗುಲ್ಬರ್ಗ ಬರೀ ಯಾವಾಗ ನೋಡಿದ್ರು ಫೋನಲ್ಲೇ ಇರ್ತಾನೆ
ಅಣ
ಹ್ಮ
ಹ್ಮ್ ಹ್ಮ ಹ್ಮ್ ಹ್ಮ್ ಮತ್ತೆನು ಸಂಬಿಸಣ
ಮತ್ತೆೇಳ್ಬೇಕಣ ನೀ
ಹಾ ಹೌ ಹಣ
ನಿಮ್ದೇ ಆರಾಮದಪ್ಪಾ ಮತ್ತೇಏನೇ ಇಲ್ಲ
ಹ ಜಮದ ಮನ ಹಾ
ಎಲ್ಲಿ ಊರಲ್ಲ ಇದಿದ್ದೀರಾ ಊರಲ್ಲಿದ್ದೀರಾ ಎಲ್ಲಿದ್ದೀರಾ
ಮಾಲ್ದ ಕುಂತ ನ ರಣ ಶೇಗ ಕೈಕಂಂತ
ಹೌದಾ ಏನು ಮಳೆ ಬರ್ತೈತ ಇವತ್ತು
ಮಾಡಳಿನ ಬರ್ಲಗ ಅದ ನೀರ್ನು ಬರ್ಲಾಗ್ಯಾವ ಬೇರೆಿದ್ರ ಒಣಕಂತು ಕೊಡಲ್ಲೇ ಕೊಡಲ್ಲೇ ನೀರು ತಂದಕ ಕುಂತೆ ಹ್ಮ
ಬಣ ಯ ಆತಿ ಕುಷನೆ ಅಿ ಮರ ನಿನ್ನೆ ಇಂಡಿಯಾ ಸೋತತಿಲ್ಲ ಮರ ಎಂತ ಮ್ಯಾಚ್
ಹೌ ರಣ ಹ್ಮ್ ಹ್ಮ್ ಹ್ಮ್ ಮತ್ತ್ಯಾನಾನ ಸಮಾಚಾರ ಶ ನತೀನಿ ನಳ್ತಿಯಾ
ಹಾ ಕೇಳ ಬರು ಕೇಳ ಹೇಳ್ತೇನೆ
ಅಣ್ಣ ನಮ್ಮ ಆಂಧ್ರ ಪ್ರದೇಶ ರಾಜಧಾನಿ ಯಾವ್ದಣ್ಣ
ವಿಶಾಖಪಟ್ಟಣಮೇಏನ ಅಮರಾವತಿ ಇದೆ
ಎಸ್ ಕರೆಕ್ಟ್ ಸೆಕೆಂಡ ಅಮರಾವತಿ ಅದು ಮುಖ್ಯಮಂತ್ರಿಯಾರಣ್ಣ
ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಇದ್ದಾನೆ
ಎಸ್ ಎಸ್ ರಾಜಚಪ್ಪಾಲರರಣ
ನೀ ರಾಜಪ್ಪಲ್ಲ ಗೊತ್ತಿಲ್ಲ ಬುರು
ಹೌದಾ್ಣ ಎಸ್ ಅಬ್ದುಲ್ ನಜೀರ್ರ್ಬದಣ ಮೋಸ್ಟ್ಲಿ ಹಾ ಅವನೇ ಕಣ ಹ್ಮ್ ಹ್ಮ್ ಅವನ ನಮ್ ಲೋಕಸಭೆ ಅದುಿದು ನಮ್ಮೂ ಲೋಕಸಭೆ ಎಷ್ಟಾವಣ
ನಮ್ ಲೋಕಸಭಾ ಇಷ್ಟ ಅಪ್ಪಾ ಗೊತ್ತಲ್ಲ
ಹಾ
ಗಟ್ಟೆ ಲಾರ
ಹೌದಾ ರಾಜ್ಯಸಭೆ ಹೆಸಾನ ಗೊತ್ತದಿಲ್ಲಣ್ಣ
ಅಷ್ಟೇನ್ ಗೊತ್ತಿಲ್ಪಾ ನಮ್ಗೆ
ಹೌದಾ ಹೌದ ಈಗ ನಮ್ ಹೇಳ್ತನೋಡಣ ಕೇಳ ನೋಡ ಇಲ್ಲ ತಿಕಣ ನಾನ್ ನೀನ್ ಗೊತ್ತದಂತ ಮಾಡಿದ್ದೆ ವಿಧಾನಸಭೆ ಕ್ಷೇತ್ರನ ಗೊತ್ತಿಲ್ಲಣ ಎಷ್ಟ ಅಂತು
ಯಾವ ಗೊತ್ತಿಲ್ಲ ಮರ
ಏನಣ್ಣ ಏನ್ ಓದ್ತಿದೀಣ್ಣ ನೀನು ಇವಾಗ
ನ ಏನಲ್ ನಾನು ಊರಲ್ಲಿ ಯಾಗ
ಹಣ ರಾಜ ಂಗ ರಾಜ್ಯಸಭೆ ಹನ್ನೆಡ ಅವಣ ಲೋಕಸಭೆ ಮೋಸ್ಟ್ಲಿ ಇಪ್ಪತ್ತಂಟಾನ ಇರ್ಬೋದಣ ಇಪ್ಪತ್ತೆಂಟು ಇರ್ಬೋದ ನಮ್ ವಿಧಾನಸ ತ್ರ ಯನೋರ ಇಪ್ಪತ್ ನಾಲ್ಕನ್ ಇಪ್ಪತ್ತ ಇಪ್ಪತ್ ನಾಕ ಅವ ಹ್ಮ್ ಹ್ಮ್
ಹ್ಮ್ ಗೊತ್ತ ಗೊತ್ತಿದ್ದಿಲ್ಲಪ್ಪಾ ನೀನ್ ಹೇಳ್ಮೇ ಗೊತ್ತೈತೆ
ಇಲ್ಲಣ ನಾನನ್ ನಿನ್ ಗೊತ್ತಿರ್ತದ ಮಜಾಕ್ ಮಾಡ್ತೇನ್ ಮತ
ಅಯ ಹಂಗೇನಿಲ್ಲಣ್ಣ ನಾ ಎಂಟನೇ ಕ್ಲಾಸ್ ಇರಾಗ ಊರಲ್ಲಿ ಅವ ನಾಡ್ ಕೈದು ದ ನಮ್ ದನಗಳದ್ದು ಅ ಕಾಯ್ತಿದ್ದೆ ನಾನು
ಕುರಿದ್ದು ಒಂದ ಸ ಮತಲ
ಹೌದಾ ನಾವು ಕದಕ್ಕೆ್ರೆ ಸಾಲ ಅಷ್ಟೇನ್ ೋದಿಲ್ಲವ
ಹ ಮಹಾರಾಷ್ಟ್ರ ರಾಜಧಾನ ಯಾವಾಗ ಗೊತ್ತಿಲ್ಲಣ
ಹ ಗೊತ್ತಿಲ್ಲ ಮುಂಬೈ
ಹಾ ಹಾ ಹಾ ನಮ್ಮ ರಾಜಸ್ಥಾಾನ ರಾಜಧಾನಿ ಯಾವ್ದಾನ ಹೌ ಕರಕ್ ಅಮ್ಮ ತುಓಲ್ಲ ಒಡಿಸಶಾ ರಾಜ್ಯದನ್ ಗೊತ್ತನೋಣ್ಣ ಹಾ ಕರೆಕ್ಟ್ ಕರೆಕ್ಟ್ ಗುಜರಾತ್ ರಾಜ್ಯದಾನ ಯಾವ್ದ ಗೊತ್ತಿಲ್ಲ ನ ಹಾ ಎಕಟ ನಮ್ಮೆದ ಬ ಒ ತ ಯಾರ ಹ ಇದು ಜಾರ್ಖಂಡ್ ರಾಜಧಾನಿ
ಫ್ರಾಂಚಿ
ರಾಂಚಣ ಕರೆಕ್ಟ್ ಕರೆಕ್ಟ್ ಕೇರಳಂ ರಾಜಧಾನಿ ಯೌದಣ
ತಿರುವನಂತಪುರಂ
ಮಧ್ಯ ಪ್ರ್ರದೇಶ್ ರಾಜಧಾನ
ಮಧ್ಯಪ್ರದೇಶದ ಭೋಪಲ್ ಭೋಪಾಲ್
ಸ ಮಣಿಪೂರ್ ರಾಜ ದಾನ
ಹ್ಮ್ ನಂತಲ್ಲ ಗೋರು ಗೊತ್ತಿಲ್ಲ
ಇಂಪಲಯಾಗಣ
ಎಂಪಾಲ ಇದೇನಾ ನ ಮತ್ತೆಷ್ಟು ಗೊತ್ತಿಲ್ಲ ನನ್ಗ ಅಷ್ಟು
ಕೊಹಂಬಯಿಂಬ ಪಾಣ ಕೊಇಂಂಬನ್ತ ಮೋಸ್ಟ್ಲಿ
ಕೋಹಿಮಾ ಕೇಳಿದ್ದೀನಿ ಕೋಹಿಮಾ ಅಂತ. ಹ್ಮ್
ಹ್ಮ್ ಅಂತರ ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗರೋಣ ಯಾವಾವ. ಎಕಡೆ ಎಕಡೆ ತ್ ನಮ ಕರ್ನಾಟಕ ಆದದೇಏನ್ ಮತ್ತ ಬೆಂದಕಾಳರತ್ರ.
ಹೆಂಗಂತವರು ಏನ್ ಮಾಡ್ತಾರ.
ಚ ಹಾ ಅಣ್ಣ. ಅದ ಯಾವ್ದ ತಮಿಳ್ ತಮಿಳ್ನಾಡು ರಾಜ್ಯದಿಂದ ಚೆನ್ನೈ ಹೇಳಣ.
ಹಾ ಚೆನ್ನೈ.
ಹಾ ಅದು ಕೇರಳ ತಿರುವನಂತಪುರ ಆಗಿರ್ಬೋದ ಅಣ್ಣ. ಹೌದು ಅದನೇ ಆಗಿರ್ಬೋದಣ್ಣ ಮೋಸ್ಟ್ಲಿ ನನಗನ ಅಷ್ಟು ಗೊತ್ತಿಲ್ಲ ಅಣ್ಣ.
ಹೌದಾ ಅದೇ ಇರ್ಬೇಕ ಅದೇ ಅದ.
ಅದೇ ಅದಲ್ಲಣ. ಅದು ಬಂಗಾಲ ಆಗಿರ್ಬೋದಲ್ಲನಾ. ಪಶ್ಚಿಮ ಕಲ್ಕತಾ ಎರ್ ಬುದಾ ಆದು. ಕಲ್ಕತಲ್ಲಣ ಕಲ್ಕತಾ ನ.
ಹ್ಮ
ಹ್ಮ್ ಹ್ಮ್ ನಾ ಮುಗಗೆ ಎಲ್ಲ ನೆನಪಯ್ ಬಿಟ್ಟವಾಣ.
ಹೌದಾ
ಅವಾಗ ಬರೀ ದನ ಕಾಯ್ತಿದವಲ್ಲ ದನ ಕಾಯುವಾಗ ಬಾರಿ ಹುಷಾರಿ ಇದ್ದವ. ನೀರ್ಲೆ ಹ್ಮ್ ತೆಲಂಗಾಣ ರಾಜಧಾನಿ ಯಾವದಾಗ ಗೊತ್ತಿಲ್ಲಣ.
ಹಾ ಗೊತ್ತಲ್ಲ ಹೈದ್ರಾಬಾದ್.
ಹಾ ನಮ್ಮ್ ಹೈದರಾಬಾದ್ ಕರ್ನಾಟಕ.
ಹ್ಮ್ ಹ್ಮ ಮತ್ತ. ಕೇಳಬೇಕು ನೋಡಪ ರ ಇನ್ನ ಕೇಳ್ತ ಏನ್ ಕೇಳ.
ನೀ ಕೇಳೋಣ ಒಂದ್ ನೋಡಮ ಗೊತ್ತಿದ್ರೆ ಹೇಳೇ ನಮ್ ಆಂಧ್ರ ಪ್ರದೇಶ ರಾಜಧಾನಿ ಯಾವ್ದು ಗೊತ್ತಾನೋಣ.
ಅಮರಾವತಿ.
ಇಲ್ಲಣ ಲೋಕ್ನಾಯಕರ ಬುಕ್ ನೋಡ್ ಮೋಸ್ಟ್ಲಿ.
ಲಕ್ನೋ ಉತ್ತರ ಪ್ರದೇಶ.
ಅ ಇಲ್ಲಣ್ಣ ಲಕ್ನೋನ ಅದು ಆಂಧ್ರ ಪ್ರದೇಶ. ೇಶ ಇದ ಇದು ಉತ್ತರ ಪ್ರದೇಶದ ಐತೆ ಏನ ಉತ್ತರ ಪ್ರದೇಶದ ಏನಣ್ಣ ಲೋಕ್ನ.
ಹಾ ಮತ್ತು.
ಹೌದು ಅಣ್ಣ ನಮಗೆ ಗೊತ್ತಿಲ್ಲಣ್ಣ ಕಂಪಿಸ ಆಗ್ಬಿಡ್ತು.
ಹೌದಾ ನೀ ಏನ ಎಮ್ ಎ ಮಾಡಿ ಅಂತಾರ ಹೌದಾ.
ಏ ಎಮ್ ಎ ದನ ಕಾಯಕಕ್ ಮಾಡ್ಬೇಕತ್ ನ ನನಗ್.
ಹೌದ ಏನ ಇರ್ಬದಪ್ಪ ಮಾಡಿದ್ರೆ ಮಾಡಿರ್ತಿ.
ನಾನಾ ಮಾಡಿದ ನಾವ ಯಾಕ ಇಲ್ಲಿ ಇರ್ತಣ ಓದಕ ಓದ್.
ಹಾ ನಿಮ್ಗೆ ಮದ್ವೆ ಆಯ್ತಾ.
ಯಾರದ ನೋ ಮ್ಯಾರಜ್ ಬ್ರೋ.
ಹೌದ ಯಾಕೆ
ಹಾ ಅಣ್ಣಾ
ಕೇಳ್ಸ್ತಾಇಲ್ಲ ಯಾರು ಓದರತರಲಾ ಇದ್ದಾರಲ್ಲ.
ನಾನ್ ಮನೆ ಅ ಇದು ಹೊಲದಾಗಿಲ್ಲ ಇದು ಶೇಂಗ ಶೇಂಗದ ಇದ್ ಮಾಡಕೋತೀನಿ ಅದ ನೋಡ.
ನಿಮ್ದೆ ಸೌಂಡ್ ಬರ್ತಿದೆ ಹಾ.
ಹೌದಾ. ಏ ಹಾಸ್ಟ್ಲ ಮರ ಹಾಸ್ಟ್ಲಲ್ಲಿ ಹುಡುಗರು ಹೊದರ್ತವ್ರೆ ಹೊರಗಡೆ.
ಹೌದಾ
ಅದೇ ಅವ ಮಂಜು ಅಂತ ಹೇಳಿದನ್ರ ಅವ್ನ ಬರೀ ಕಿತಾಪಾತಿ ಮಾಡ್ತಾನ ಗುರು.
ಹೌದ ನಮಗು ಅಷ್ಟೊಂದ ಪರಿಚಯ ಇಲ್ಲಾಣ ಅವಾಗ
ಅವನ್ ರಾಸೆ ಇದ್ದಾನೆ ಅವ್ನಂತರು ಬರೀ ಬೇಡ್ ಮಾಡೋದಂತ ಬರೀ ಯಾವಾಗ್ ಮಾಡೋದ ದರ್ತ ತಾನ
ಹ
ಹಾ
ಮತ್ತ ಏನ ಅಣ್ಣಾ ಸಮಮಾಚಾರ
ಮತ್ತೆ ಏನೇನ್ ಮಾಡಪ್ಪ ಹಾ ಆರಾಮಿದೆ ನಿಮ್ದು
ಊಟಾನ
ಊಟ ಆಗದಪ್ಪ ಒಂಕ ಇರು ಇರು ನಮ ದೋಸ್ತ್ ಹಚ್ಚಕೈತೆನಾ
ಸರಿ ಸರಿ ಹೋದಾ ನೋಕ ಅಂದ್ರೆ